ಹಲೋ ಚೆನ್ನಾಗಿದ್ದೀರ ರೀ ಹಾ ಹಲೋ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೇವೆ.
ಹ್ಮ ಊಟ ಆಯ್ತಾ.
ಆಯ್ತು ಹಾ ಈವತ್ತಾ ಹ ಪೂರಿ ಮಾಡಿ ಪಲ್ಯ ಮಾಡಿದ್ದ
ಹೌದಾ.
ಹ್ಮ
ಹ್ಮ
ನೀವು ಚೆನ್ನಾಗಿದ್ದೀರಾ.
ಹ್ಮ ನಾವು ಚೆನ್ನಾಗಿದೀವಿ ಎಲ್ಲಾರು.
ಹ್ಮ ಇನೇನ್ ಸಮಾಚಾರ
ಹೇಳ್ಬೇಕ್ರಿ ನೀವೇ ಏನಾದ್ರು ಎಲ್ಲಾನ ಹೋಗಿಲ್ಲ ಟ್ರಿಪ್ ನೀವು.
ನಾವ ಎಲ್ಲಿ ಹೋಗಿಲ್ಲರೀ.
ಎಲ್ಲಿಗ ಹೋಗಿಲ್ವಾ.
ಹ್ಮ್
ನೀವು ಹೋಗಿದ್ರಾ
ಹ
ಇನ್ನ ಎಲ್ಲಾ ಹೋಗಿ ಬಂದ್ರ.
ಅ್ರೀ ಅಂದ್ರಕ್ ಹೋಗಿದ್ವಿ
ಹೌದಾ ಆಯ್ತಾಯ್ತು ಇನ್ನೇನ್ ಸಮಾಚಾರ
ಇನ್ನ ಏನ ಇಲ್ ನೋಡ್ರಿ ಆಂದ್ರಕ್ ಹೋಗಿದ್ವಿ ಹ್ಮ ಬೆಳಿಗ್ಗೆ ಎಷ್ಟ ಗಂಟಗ್ ಬಿಟ್ಟಿದ್ದೀ ಬಂದ್ರೆ ಹ್ಮ ಬೆಳಿಗ್ಗೆ ಏಳುವರೆಗೆ ಬಿಟ್ಟಿದೀವಿ ಅಲ್ಲಿ ಹೋಗೋದ್ರೊಳಗೆ ಹಾಗೆ ಹನ್ನೊಂದು ಹತ್ತುವರೆ ಆಯ್ತು. ಅಲ್ಲಿ ಹೋಗಿ ಒಗ್ಗರಣೆ ಬಜ್ಜಿ ಎಲ್ಲ ತಿಂದ್ವಿ.
ಹ್ಮ್ ಆಮೇಲೆ ಊಟ ಅಲ್ಲೇನಾ
ಹಾ ಊಟ ಅಲ್ಲೇ ಮಾಡಿದೀನಿ ಒಬ್ಬಟ ಮಾಡಿದ್ರು ನಮ್ಮ ಒಬ್ಬಟ್ಟಿದ್ದಂಗೆ ಇದ್ದಿಲ್ಲವು.
ಹಾ ಹಾ ಕ್ಯಾಟ್ರಂಗ್ ಕೊಟ್ಟಿದ್ರಾ ಕ್ಯಾಟ್ರಿಂಗ್ ಕೊಟ್ಟಿದ್ರಾ
ಏನಂದ್ರರಿ
ಮನೇಲಿ ಮಾಡ್ಸ ಮನೇಲ್ ಮಾಡ್ಸಿದ್ರಾ ಮನೇೆಯಲ್ಲಿ ಮಾಡ್ಸಿದ್ರ ಹಲೋ
ಹೊರಗಡೆ ಕ್ಯಾಟ್ರಿಂಗ್ ಕೊಟ್ಟಿದ್ರು.
ಹೌದಾ ಹಾ ಹಾ
ಕೊಟ್ಟಿದ್ರು
ಹಾ
ಬಾಳ ಒಬ್ಬಟ್ಟು ಬಾಳ ದಪ್ಪ ಇದದು
ಹೌದಾ
ಹ್ಮ್
ಹಾ
ಹ್ಮ್ ಎಲ್ಲ ಸಿಂಪಲ್ ಆಗ ತಿಂದ್ವಿ ಆಮೇಲೆ ಕಾಫಿ ಮಾಡಿದ್ರು ಚೆನ್ನಾಗಿ
ಹ್ಮ್ ಎಷ್ಟ ಅಲ್ಲೇ ಎಷ್ಟ್ ಗಂಟೆಗೆ ಬಿಟ್ರಿ
ಅಲ್ಲಿ ಮೂರುುವರೆಗ್ ಬಿಟ್ಟಿವವಿ ನೋಡ್ರಿ
ಮೂರ್ವರಿ ಅಂದ್ರೆ ಇಲ್ಲಿ ಏಳ್ ಗಂಟಗ್ ಬಂದ್ರಾ
ಹುಂ ಎಂಟು ಗಂಟೆ ಆಗಿತ್ತು ಹ್ಮ್ ಎಂಟು ಗಂಟೆ ಆಗಿತ್ತು
ಹಾ
ಫೋರ್ ಅವರ್ಸ್ ಆಗ್ತತೆ ಫಾಸ್ಟ್ ಆಗ ಬಂದ್ರೆ ತ್ರ್ರೀ ಅವರ್ಸ್
ಹೌದೌದು
ಹ ನಿಧಾನಕ್ಕೆಪ್ಪ ನಿಧಾನಕ್ಕೆ ಬಂದ್ರೆ ಫೋರ್ ಅವರ್ಸ್
ಹೌದೌದು
ಹ್ಮ್
ಹ್ಮ್
ಹ್ಮ್
ಎಷ್ಟು ನೂರ ಐವತ್ತು ಕಿಲೋಮೀಟ್ರ ಆಯ್ತೆ.
ಏನ್ ಅಡುಗೆ ಮಾಡ.
ಸಾಯಂಕಾಲ. ಹಲೋ
ಹಾ ಅಡ್ಗೆ ಏನ್ ಮಾಡಿದ್ರಿ ಅದೇ ಪಲ್ಯ. ಏನ್ ಮಾಡಿದ್ರಿಪಾ ಏನ್ ಪಲ್ಯ ಮಾಡಿದ್ರಿ.
ಟೊಮೊಟೊ ಪಲ್ಯ. ಹಾ ಹಾ.
ಹ್ಮ್ ಇನ್ನ
ಇನ್ನ ಹೇಳ್ಬೇಕ್ರಿ ನೀವ್ ಇನ್ನ ಹ್ಮ್
ಏನಿಲ್ಲ ನಮಗೆ ಕೆಲ್ಸ ಐತೆ.
ಅಲ್ಲಾ ಎಲ್ಲೋ ಟ್ರಿಪ್ ಹೋಗಿದ್ರ ನೀವು.
ಎಲ್ಲೂ ಹೋಗಿಲ್ಲ
ಹ್ಮ್
ಫ್ರೆಂಡ್ಸ್ ಜೊತೆ ಎಲ್ಲು ಹೋಗಿಲ್ಲಾ
ಫ್ರೆಂಡ್ಸ್ ಜೊತೆ ಹೋಗ. ಮನೇಲಿ ಕೆಲ್ಸಾನೇ ಸರಿ ಹೋಯ್ತು ಎಲ್ಲ ಹೋಗಿಲ್ಲ ಪ್ಲಾನ್ ಮಾಡ್ಕೋಬೇಕು
ಹ ಹ್ಮ್ ಮಾಡ್ಕೊಳ್ರಿ ಚೆನ್ನಾಗಿ ಹೋಗಿ ಬನ್ರೀ.
ಆಯ್ತ ಆಯ್ತು
ಹ್ಮ್
ಹ್ಮ್. ಏನೇನಮ್ಮ ಏನಿಲ್ಲ. ಹಾ ಇನ್ನ.
ಇನ್ನು ಟೈಮ್ ಐತಿ ಇನ್ನ ಮಾತಾಡ್ರಿ ಹಾ.
ಹೌದಾ ಹಾ ಸರಿ ಸರಿ ಮತ್ತೆ. ಹ್ಮ ಸಾಯಂಕಾಲ ಅಡ್ಗೆ ಮಾಡ್ಬೇಕಲ್ಲ ಮತ್ತೆ ಎಲ್ಲಾ ಒಂದಿಸ್ಕಬೇಕು.
ಹ್ಮ್ ಊರ್ಗ್ ಹೋಗಿದ್ರಿ ಇನ್ನೊಂದ ಊರ್ಲಿಂದ ಇನ್ನೊಂದ ಊರ್ಗೆ.
ಮಳೆ ಬಂತ ನಿಮ್ಮ ಊರಲ್ಲಿ. ನಿಮ್ಮೂರಲ್ಲಿ ಮಳೆ ಬಂತ.
ಹು ಬಂತು.
ಹಾ
ಹ್ಮ ನಿಮಿಗೆ ಬಂದತ್ತ.
ನಮ್ಮ ಊರಲ್ಲಿ ಮಳೆ ಬರುವವಲ್ದು ಯಾಕೋ ಏನೋ.
ಹ್ಮ್ ಸೂರ್ಯ ದೇವ ಸೂರ್ಯ ಭಗವನ್ಗೆ ಪೂಜೆ ಮಾಡ್ರಿ ಬರ್ತಾನ
ಹೌದಾ
ಹ್ಮ್ ಬೆಳಗ್ಗೆದ್ದು.
ಮಾಡ ಮಾಡಾಕ್ಕ ಹೇಳ್ತೀನಿ ಹೇಳ್ತೀನಿ ಹಂಗಾರ ಹಾ.
ಹ್ಮ್ ಮಳೆ ತರಸಪ್ಪ
ನಮ್ಮ ಮನೆಯವ್ರಿಗೆ ಹೇಳ್ತನಿ ಪೂಜೆ ಮಾಡ್ತಾರ ಬೇಶ್. ಹ್ಮ
ಹ್ಮ್ ಹಾಗೆ ಟೀ ಕುಡುದ್ರ ಇನ್ನ ಇಲ್ಲ.
ಕುಡ್ದೀವಮ್ಮ ಅವಾಗ್ಲೇ ಎರಡ್ ಸಾರಿ ಕುಡ್ದೀವಿ
ಅಬ್ಬಬ್ಬಾ
ಹಮಾ ಹ ಮತ್ತ ಮಕ್ಕಳ ಆರಾಮ ಹುಂ ಮತ್ ನಾವು ಎರಡೂವರೆ ಮೂರ್ ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಟೀ ಕುಡಿಯಾಕ
ಹ್ ಸ್ನಾಕ್ಸ್
ಮತ್ತೆ ಯಾರನ್ನ ಬಂದ್ರೆ ಮತ್ತ ಇನ್ನೊಂದ್ಸಾರಿ ಹಂಗೆ ಕುಡಿಯೋದು.
ಹುಂ
ಹುಂ
ಹಂಗೆ ಬರ್ತಾನೆ ಇರ್ತಾರ ನಿಮ್ಮ ಮನೆಗೆ
ಹ ಬರ್ತಾನೆ ಇರ್ತಾರೆ
ಹುಂ
ಹುಂ ಫೋಟೋ ಇಲ್ಲಾ ಅವತ್
ಮತ್ ಎಲ್ಲಾರು ಕೊಟ್ಕೊಂತ ಹ
ಹಾ ಹ ಹ ಹ್ ಮತ್ತೆ
ಬಾಳ ಚೆನ್ನಾಗ್ ಬಿಡ್ರಿ ನಿಮ್ದೇ
ಹ್ ಹಾ
ಎಂಜಾಯ್ ಫುಲ್ ನಿಮ್ಮಗೆ ಹಲೋ
ಹಾ ಹಾ ಹ್
ಹಲೋ
ಹಲೋ
ಹಾ ಬಾಳ ಚೆನ್ನಾಗ್ ಬಿಡ್ರಿ ನಿಮ್ದೇ ಅಂದ್ರೆ ಎಲ್ಲಾರ ಮನೆ ಹತ್ರ ಬರ್ತಿರ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ
ಹೌದೌದೌದು
ಹುಂ ಬಾಳ ಅದೃಷ್ಟ ಮಾಡಿರಿ ಹುಂ ಬಾಳ ಅದೃಷ್ಟ ಮಾಡಿರಂಗದ್ರ
ಹೌದಮ್ಮ ಮಕ್ಕಳು ಬಂದಾರ ಸ್ಕೂಲಿಂದ, ಕಾಲೇಜಿಂದ, ಸ್ಕೂಲಿಂದ
ಹಂ ಬಂದಾರ
ಹ್ಮ
ಬಂದಾರ್ ಸ್ಕೂಲಿಂದ ಇನ್ನ ಏನು ಹೇಳ್ಬೇಕು ಇನ್ನ ಏನಾದ್ರೂ
ಎನ್ ಇಲ್ಲಮ್ಮ ಇನ್ನು
ಸ್ನಾಯಕ್ಸ್ ಏನ್ ತಿನ್ನಲ್ಲಾ ಇಷ್ಟಹೋತ್ತಲ್ಲಿ
ಇಷ್ಟೊತ್ ನಲ್ಲೇ ಏನಿಲ್ಲಾ ಸ್ನಾಯಕ್ಸ್ ಕಾಫಿ ಟೀ ಅಷ್ಟೇ
ಮೊನ್ನೆ ಹಂಪಿಗಿ ಹೋಗಿದ್ವಿ ಅಮ್ಮಾ ಹಂಪಿಗ್ ಹೋಗಿದ್ವಿ ಹಂಗೆ ಇದಕ್ಕ ಹುಲಗಿಗ್ ಹೋಗಿದ್ವಿ.
ಹಾ
ಹೋಗಿ ಹಂಪಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ ಬಂದ್ವಿ ಫ್ರೆಂಡ್ಸ ನಾವು
ಹೌದಾ ಹಾ ಹಾ ಹೌದೌದು
ಹಂಗ ನೀವ್ ಹೋಗ್ರಿ ಚೆನ್ನಾಗಿ ಎಂಜಾಯ್ ಮಾಡಿ ಬರ್ರಿ
ಆಯ್ತಾ ಆಯ್ತ್ ಮಾಡ್ತೀವಿ ಮ್ಮ
ಹುಂ
ಇನ್ನ ಹೇಳ್ಬೇಕ್ರೀ ಇನ್ನ ಹೇಳ್ರಿ ಇನ್ನ ನಾಲ್ಕ ನಿಮಿಷ ಮಾತಾಡಣ. ನಾಕ್ ನಿಮಿಷವರೆಗೂ ನನ್ಗೆ ಟೈಮ ಎಪ್ಪಾ ಕೆಲ್ಸ ಇಲ್ಲ.
ಹೌದಾ.
ಹಾ
ಹಾ ಹಾ ಇನ್ನ
ಇನ್ನ ಹೇಳ್ಬೇಕರಿ ನಾನೇ ಹಂಪಿಗ ಹೋಗಿದ್ದ ಅಂತ ಹೇಳ್ದಲ್ಲ.
ಹಾಂ ಹಾ
ಹ ಅನ್ಕೊದ್ದಂಗ ರೆಡಿ ಆದ್ವಿ ನಮ್ ಫ್ರೆಂಡ್ಸ್ ಕರ್ದ್ರು.
ಹೌದ ಹೌದ.
ಹ್ಮ ಅನ್ಕೊಂಡಲಿದ್ದಂಗ ರೆಡ ಆಗ ಹೋಗ್ಬಿಟ್ಟನ ನೋಡ್ರಿ.
ಹ್ಮ ಹೋಗಿ ಬರ್ಬೇಕ ಮತ್ತೆ ಅವಾಗ ಅವಾಗ ಹಂಗ ಹೋಗ ಬಂದ್ರೆ ಬೇಷ್ ಇರ್ತತಿ.
ಹ್ಮ
ಹ್ಮ
ಚೆನ್ನಾಗಿರ್ತ ಬಾಳ ಎಂಜಾಯ್ ಮಾಡಿದ.
ನೀರ ಇದಾವ ಅಲ್ಲಿ ನದ್ಯಾಗ
ನದಾಗ ಇದ್ದುವ್ರೀ ನಾ ಅದ ಎಲ್ಲಿ ಹುಲ್ಗ್ಯಾಗ
ಹಾ
ಹ್ಮ ಇದ್ದರೀ ಯ ರೀತಿದ್ದು ಬಾಳ ಗಲೀಜ ಇತ್ತು ಜನ ಹಂಗೆ ಸ್ನಾನ ಮಾಡ್ತಿದ್ರು.
ಹೌದೌದ.
ಹ್ಮ ಹಂಗೆ ಸ್ನಾನ ಮಾಡ್ತಿದ್ರ ಜನ.
ಮತ್ತೆ ಏನ್ ಮಾಡ್ಬೇಕಮ್ಮ ಮಳೆ ಬಂದ್ರೆ ನೀರ್ ಇದ್ರೆ ಬೇಶ್ ಇರ್ತಿತ. ತ ನೀರ್ ಇಲ್ಲ ಅಲ್ಲ ಮಳೆ ಬಂದಿಲ್ಲ ಹಾ ಅದೇ ಆತ
ಹ್ಮ ಬಾರಿ ಬಿಸಿಲತ್ತ ಹಂಗೆ ಹೋಗಿದ್ದ ಬಿಸಲಾಗ ದೇವರ ಕಂಡ್ ದೇವ್ರ ಹಂಗೆ ಕರ್ಕೊಂಡ ಹೋಗ್ಯಾನ ನೋಡ್ರಿ.
ಹೌದೌದ.
ದೇವ್ರ ಹಂಗೆ ಕರ್ಕೊಂಡ ಹೋಗೇನ.
ಮದೆ ಹೋಗ್ತಾ ಇದ್ರ ಹಂಗೆ ಹೋಗ್ತಾ ಇರ್ತಿವಿ ಮನ್ಯಾಗಿದ್ರ ಹಂಗೆ ಮನ್ಯಾಗ ಇರ್ತಿವಿ.
ಹಾ ಹೌದ.
ಹ್ಮ ಹಾ ಇನ್ನೇನ ಸಮಮಾಚಾರಾಮ
ಏನಿಲ್ಲ ನೋಡ್ರ ನೀವ ಏನಾದ್ರು ಎಲ್ಲ ಹೋಗಿಲ್ಲ ಅತ್ರಿ ನೀವ ಎಲ್ಲಾನ ಹೇಳಿ ಗೀದ್ರೆ ಚೆನ್ನ
ಹ ನೇ ಇಲ್ಲ ಬಿತ್ತೇನೆ ಬಿತ್ತನೆ ಆದ್ಮೇಲೆ ನೋಡ್ತೀವಿ.
ಹ್ಮ
ಹಾ ಅದಾನ ಹಲೋ
ಹಲೋ